ಹಾ ಹಲೋ
ನಮಸ್ಕಾರ ರೀ ಏನ್ ಮಾಡ್ತಿದ್ದೀರಾ
ನಮಸ್ಕಾರ್ರಿ ಏನಲ್ ನೀವೇನ್ ಮಾಡ್ತಿದ್ದೀರಾ
ನಮ್ ನಾಯಿಗೆ ಊಟ ಆಗ್್ದ
ಹ ಅದೇ
ಲ್ಲ ಬೇಡ ಅಂತ ಇನ್ ಕುೂತ್ಕೊಂಡ್ ನಿಂತ್ಕೊಂಡ್ ಇದೆ ನಾನ್ ನೋಡ್ತಿದ್ದೀನಿ ತಿನ್ನು ತಿನ್ನು ಅಂತ ಹೇಳಿ ರ ಆದ್ರೂನು ಅದ್ ನೋಡ್ತಿದ್ದೆ ಬಿಸ್ಕೆಟ್ ಏನಾದ್ರೂ ಹಾಕ್ತೀನಿ ಅಂತ
ಹಾಕಿದಿದ್ರರಿ ಅದ ಊಟ ಏನ್ ಹಾಕಿಲ್ವಾ ಇನ್ನು
ಅದು ನಾವ್ ತಿಂದಿದ್ದೆ ಲೇಟ್ರಿ ಅದೆಲ್ಲೂ ಹೋಗಿತ್ತು ಎಷ್ಟೊತ್ತು ಕರ್ದ್ವಿ ಕರಿಬೇಕು ಜಾಸ್ತಿ ಹೊತ್ತು
ಹಾ ರೀಲ ಅಂದ್ರೆ ಬರಲ್ಲ ಅನ್ಸುತ್ತೆ
ಹ ಇಲ್ಲ ಕಡದ್ಮೇಲೆ ಎಷ್ಟೊತ್ತಿಗೆ ಬಂದು ನೋಡತ್ತೆ ಅದಕ್ ಇಷ್ಟ ಆದ್ರೆ ತಿನ್ನತ್ತೆ ಇಲ್ಲಾಂದ್ರೆ ಇಲ್ಲ ಅದಕ್ ಸೈ ಹ್ಮ್ ಏನಾದ್ರೂ ಸೈಡ್ ಇಡ್ಬೇಕ್ರಿ ಅದಕ್ಕೆ ಏನಾದ್ರು ಮಿಕ್ಚರ್
ಹಾ ರೀ ಆತರದೆಲ್ಲ ಇರರ್ಬೇಕು
ಇಲ್ಲಾ ಅಂದ್ರೆ ಅದ್ ತಿನ್ನಲ್ಲ
ಹ್ಮ್ ಇವಾಗ ಮತ್ತೆ ಏನ್ ತಿನ್ನಲ್ಲೇಏನ್ರಿ ಅದ್ ಹಂಗೆ ಇರುತ್ತಾ
ತಿಂದರೆ ಸುಮ್ನೆ ಬೈದ್ರೆ ಒಂದು ಏ ತಿನ್ನು ತಿನ್ನು ಅಂದ್ರೆ ಸ್ವಲ್ಪ ಹಂಗ ನೋಡ್ತಾ ಇರತ್ತೆ ತಿನ್ಂತಾ ಇರತ್ತೆ ನಾವು ಒಳಗಡೆ ಹೋದ್ಮೇಲೆ ಇಲ್ಲೇ ಬಿಟ್ ಬಿಟ್ಟ ಹೋಗ್ಬಿಡತ್ತೆ ಇಲ್ಲಾಂದ್ರೆ ಮಣ್ಣಾಕ್ ಬಿಡತ್ತೆ ರೀ ಅದು ಬೇರೆ ನಾಯಿ ತಿನ್ಬಾರ್ದು ತ ಹಾ
ತಿನ್ನಲ್ಲ ಬೇರೆ ನಾಯವು ತಿನ್ನ ಬಿಡಲ್ಲ
ಊಟ ಆಗ್ಬಿಡತ್ತ ರೀ ಕಾಲಲ್ಲಿ ಮತ್ತೆ ಬಾಯಲ್ಲೇ ಮಣ್ಣು ತಟ್ಟೆ ಒಳಗಡೆ ಆಗ್ಬಿಡತ್ತ ಅದು
ಹ ಇವಾಗ ನೀವ್ ನೋಡ್ಕೊಂತಿದ್ರೆ ಅದೇ ತಿನ್ನುತ್ತಾರೀ ಊಟ
ಹ್ಮ ತಿನ್ನತ್ತೆ ತಿನ್ನು ಅಂದ್ರೆ ಹಿಂಗ ನೋಡ್ತಿದ್ರೆ ಹಂಗ್ ತಿನ್ಂತಾನೆ ಇರತ್ತ ಆಕ್ಟಿಂಗ್ ಮಾಡತ್ತ ಅದು
ಹ್ಮ್ ಅದನ್ನ
ಇನ್ನ ನೋಡ್ತಾ ಇರರ್ಬೇಕು ಇಲ್ಲಾಂದ್ರನೆ ಇಲ್ಲ ಅದು ಅದ್ರಗ ಇಷ್ಟ ಇ ಊಟ ಆದ್ರೆ ತಿನ್ಬಿಡತ್ತೆ ಯಾರ್ಗ್ ಮುಂಚೆನೇ ಬಂದು ತಿನ್ನುಬ್ಬಿಡತ್ತೆ ಅದ ಹಸುವಾದ್ರೆ ಅದೇ ಒಂದ್ ಬಂದ್ಬಿಡತ್ತೆ ನೋಡ್ತಾನೆ ಇರತ್ತೆ ಅವಾವಾಗ ನಮ್ಗೆ ಗೊತ್ತಾಗತ್ತೆ ಇದಕ್ ಹಸು ಆಗ್ತಿದೆ ಅಂತ ಆಗ್ತೀವಿ ಇಲ್ಲಾಂದ್ರೆ ಬರ ಇಲ್ಲ ರೀ ಯಾವದು
ಅದು ಬರಲ್ಲ ತಿನ್ನಕ ನೀವೇ ಕರೀಬೇಕೇನ್ರರಿ ಅದಕ್ಕೆ
ಬಂದ್ ಬಂದು ಬೇರೆ ಊಟ ಬೇ ಕನ್ನಾ ಅದೇನ್ ಬೇಡ ಮುದ್ದೆನೂ ತಿನ್ನಲ್ಲ ಮುದ್ದೆ ಸಾಂಬಾರಾಕ್ದೆನು ತಿನ್ನಲ್ಲ ಹಾಲ್ ಇದ್ರೆ ಹಾಲ್ ಚೆನ್ನಾಗ್ ಕುಡಿಯತ್ ಇಲ್ಲಾಂದ್ರ ಹು ಹಾಲು ಮುದ್ದೆ ಹಾಕ್ದ್ರುನು ತಿನ್ನುತ್ತೆ
ಹಾ ರಿ
ಇಲ್ಲಂದ್ರೆ ಮುದ್ದು ತಿನ್ನಲ್ಲ ಅದಕ್ ಮುದ್ದು ಏನಾದ್ರು ಚಿಕನ್ನು ಆತರ ಇದ್ರೆ ಮಾತ್ರ ತಿನ್ನುತ್ತೆರಿ ಆತರದ್
ಇಲ್ಲ ಅಂದ್ರೆ ಮುದ್ದೆ ತಿನ್ನಲ್ಲ
ಹ್ಮ
ಹ್ಮ್ ನೀವೆಲ್ಲಾ ಹಸು ಎಲ್ಲಾ ಇದಾವರಿ
ಚೆನ್ನಾಗಿದೆ ರೀ ಹೌದು ಆಹ್ಹ್
ನೀವು ಎಲ್ಲಾ ಹಸು ಎಲ್ಲಾ ಇದಾವ ರೀ
ಹ್ಮ ಇದೆೇ ರೀ
ಹ್ಮ್ ಹ್ಮ್
ಅದಕ್ಕೂ ಒಂದು ಏನಾದ್ರು ಇದ್ ಬಂದು ನು ಹೋಗಗ್ ನೋಡ್ಬೇಕು ಪಾಪ ಈ ಬೇಸಿಗೆ ಟೈಮಲ್ಲಿ ಲ್ಲಿ ನಮ್ದು ಶೆಡ್ ಎಲ್ಲಾ ಶೀಟ್ಸ್ ಇರತ್ತಾ ಅದು ಬಿಸ್ಲಿ ಇರತ್ ರಿ ಪಾಪಾ ಜಾಸ್ತಿ ಅದು ಹೆಂಗೆ ತಟ್ಕೊಂಡುತ್ ಅವುಗಳು ಅದಕ್ಕೆ ದಿನಾ ಸ್ನಾನ ಮಾಡಿಸ್ಬೇಕ್ ಅವ್ಗು ತಣ್ಣೀರಲ್ಲಿ
ಹಾ ರೀ ಡೈಲಿ ಮಾಡ್ಸ್ತೀರ ರೀ ಅದುಕ್ಕ ಹಾಂ
ಹು ರಿ ಅಂದ್ರೆ ಇವಗ್ ಗರ್ಭಿಣಿ ಹಸು ಹಂಗಿದ್ರೆ ಮಾಡ್ಸ್ಲೇಬೇಕ್ರಿ ಹ್ಮ ಅಂದ್ರೆ ಗರ್ಭಿಣಿ ಹಸು ಇದ್ರೆ ಮಾಡ್ಸ್ಬೇಕು ಇಲ್ಲಾಂದ್ರೆ ಏನೋ ಒಂದು ಮೂರ್ ದಿವ್ಸ ಗೊತ್ತು ಹಂಗ್ ಮಾಡ್ತೀವಿ
ಮತ್ತೆ ಏನ್ ಏನಿಲ್ರಿ ಸುಮ್ನಿದ್ವಿ ನೀವೇನ್ ಮಾಡ್ತಿದ್ದೀರಾ?
ನೋಡ್ಕೊಂತ ಇದಿನ್ರಿ ಅದಕ್ಕೊಂದ್ ಮಗು ಇದೆ ಆ ಮಗುಗೂ ಆಗ್ಬೇಕ್ ನಮ್ಮನೆ ಇಲ್ಲಿಯೋ ಇನ್ನ ಇವಾಗ್ ಗರ್ಭಿಣಿ ಆಗಿದೆ ಮತ್ತೆ ಎಷ್ಟು ಮಕ್ಳನ್ನ ಹಾಕ ಅಂತ ಹಾಲೋ ಕೇಳ್ಸ್ತಿದಿಯಾ?
ಹಾ ಕೇಳ್ಸ್ತಿದ್ದೀರಿ
ಅಂದೆ ಏನು ಶಬ್ದ ಬಂತು ಅದಕ್ಕೆ ಸುಮ್ಮನೆ ಆದೇ ರೀ
ಕೇೇಳಸ್ತಿದ್ದೆ
ಹ ನಾಯಿನು ಗರ್ಭಿಣಿ ಆಗಿದ್ದೇರಿ
ಹಾ ನಾಯಿನು
ಗರ್ಭಿಣಿ ಪ್ರೆಗ್ನೆಂಟ್ ಆಗಿದ್ಗೇರಿ
ಎಷ್ಟ ಪಾಪು ಇದಾವ
ಅಯ್ಯೋ ಅದಕ್ಕೆಲ್ಲ ಲಾಸ್ ಹಾಕಿತ್ತು ಮುಂಚೆ ಅದೆಲ್ಲ ತಗೊಂಡ್ ಹೋಗ್ಬಿಟ್ಟಿದ್ರು ಒಂದ್ ನಾಯಿ ಮರಿ ಅದು ದೊಡ್ಡದಾಗ ಬಿಟ್ಟಿದೆೇರಿ ಮೂರ್ ತಿಂಗ ನಾಲ್ಕ್ ತಿಂಗ್ ಮೇಲೆನೆ ಆಯ್ತು ಅದು ಎಷ್ಟ್ ದೊಡ್ಡದ ಹಾಕ್ ಬಿಟ್ಟಿದೀವು ಅದರ ಹೈಟ್ ಬಂದ್ಬಿಟ್ಟ ಇರೆ ಅದು
ಹಾ ರೀ ಯಾವ್ ಕಲರ್ ಇದೆರಿ ಅದು
ಅದೇ ಬಿಳಿ ಸ್ವಲ್ಪ ಬಿಳಿ ಬ್ರೌನ್ ಹಂಗಿದ ರೀ ಕಾಫಿ ಕಲರ್ಂಗರಿಲ್ಲಿ ಹ್ಮ್ ಈಗ ಆಗತ್ತೆ ಮೇಡಮ್ ಮನೆಯಲ್ಲಿ ಇಲ್ಲ ಎಷ್ಟು ಮರಿ ಆಗತ್ತು ಇನ್ ಮೇಲೆ ಯಾರ್ ತಗೊಂಡ್ ಹೋಗ್ತಾರ ಅಂತ ಚಿಂತೇರಿ
ಹ್ಮ್ ಹೌದ್ರಿ ಅದನ್ನು ಮತ್ತೆ ಯಾವ ಆ ಮಕ್ಳು ಹಂಗೆ ಬಿಡಕೂ ಆಗಲ್ಲ ಯಾರಾದ್ ತಗೊಂಡ್ ಹೋಗ್ತಾರ್ರಿ
ತಗೊಂಡ್ ಹೋಗ್ತಾರ ಮುಂಚೆ ತಗೊಂಡ್ ಹೋದ್ರು ಮತ್ತೆ ಈ ಸರ್ತಿನೂ ಆಕತ್ತ ಅಲ್ವಾ ಒಂದೆರಡು ತಿಂಗ್ಳ ಆದ್ಮೇಲೆ ಆಕತ್ತ ಮತ್ತೆ ಯಾರ್ ತಗೊಂಡ ಹೋಗ್ತಾರ ಅವ ಇನ್ನ ಅವ್ರ ಮನೇಲ್ಲೇ ಇರೋದು ಮೆ ಈ ಸತಿ ನೋಡ್ಬೇಕೇಕ್ ಯಾರ್ ತಗೊಂಡ ಹೋಗ್ತಾರೋ ಅಂತ ಇಲ್ಲಾಂದ್ರೆ ಯೂನಿಫಾರ್ಮ್ ನಮ್ ಕಡೆ ಇವಿ ಅಲ್ಲಿ ಬಿಟ್ಟು ಬರ ನ ಅನ್ಕೊಂಡಿದ್ದೀವಿ
ಹಾ ಅಲ್ಲಿ ಬಿಟ್ಟ ಬರ್ತೀರಾರೀ
ಹ್ಮ್ ಮತ್ತೆ ಎಲ್ಲಾ ಸಾಕಕಕ್ಕೂ ಆಗಲ್ಲರಿ ಒಂದು ಎರಡ್ ಸಾಕಕ ಇದಾಗಬಿಡತ್ತೆ ಅವಲ್ನೆಲ್ಲ ಪಾಪ ನೋಡಕ್ ಅದಕ್ ಟೈಮ್ಗೆ ಆ ಊಟನೂ ಹಾಕ್ಬೇಕು ಪಾಪ
ಹ್ಮ್ ಹೇಳ್ರಿ ಮತ್ತೇರಿ
ಏನಿಲ್ಲ ರೀ ಯಾವ್ದೇ ಅದ್ರ ಬಗ್ಗೆ ಮಾಡಣ ಅಂತ ಸುಮ್ನೆ ಇವಾಗೂ ಅದೇ ರೀ ಮನ ಎಲ್ಲಿ ಹಾಸ್ಟೆಲ್ ನಿಂದ ಊರ್ಗ್ ಬಂದ್ರೆ ಏ ಬಂದು ಬಟ್ಟ ಎಲ್ಲಾ ಗಲೀಜ್ ಮಾಡ್ಬಿಡತ್ತೇರಿ ಮೇಲೆ ಹತ್ತಿ ಇವಪ್ಪ ನಾವಪ್ಪ ಹತ್ಕೊಂಡ್ ಬಿಡ ಅಂದ್ರನು ಅದ್ ಬಂದ್ಬಿಡತ್ತೆ ಎಲ್ಲೋ ದೂರ್ನಿಂದ ಬಂದ್ರೆನು ಬಂದ ಬಿಡತ್ತೆ ಅದು
ಹಾ ರೇ
ಈ ಟೈಮ್ ಯಾವಾಗದು ಮತ್ತೆ ಇಲ್ಲಿಂದ ಹಾಸ್ಟೆಲ್ ಬಿಡ್ಬೇಕಂದ್ರನು ಪಾಪ ದೂರ ಬಂದ ಅದ್ರ ಮರಿ ಅಂತೂ ಇನ್ನ ಜಾಸ್ತಿ ಪ್ರೀತಿ ಮಾಡತ್ತೆ ಪಾಪ
ಹೂ
ಒಂದ್ ಸತಿ ಬೆಳಗೆ ಗೆ ನಾವ್ ಹೋಗಿದ್ವಿ ಬೆಳಿಗ್ಗೆ ಐದ್ ಗಂಟೆಗೆ ಗಾಡಿಯಲ್ಲಿ ಅದು ನಮ್ ಹಿಂದೆ ಪಕ್ಕ ಬರ್ತಿದ್ದೇರಿ ಎಷ್ಟು ದೂರ ಬಂದಿತ್ತು ನಮ್ ಭಯ ಆಯ್ತು ಎ ಬಿಡ ಮತ್ತೆ ಗಾಡಿಯಲ್ಲಿ ಬರಲ್ಲ ಅದು ಅದ ಗೊತ್ತಿಲ್ಲ ಮರಿ ಇನ್ನೊಂದು
ಹ್ಮ್ ಹೌದ್ರಿ ಅದಕ್ಕೆಲ್ಲಾ ಮತ್ತ ಇನ್ನು ಚಿಕ್ಕದಿರುತ್ತೆ ಅಲ್ಲ ಅದಕ್ಕೆಲ್ಲಾ ಏನು ಗೊತ್ತಿರಲ್ಲ
ಹ ರೀ ಪಾಪಾ ಹೆಂಗ್ ಮನೆಗ್ ಹೋಗತ್ತ ಅಂತ ಮತ್ತೆ ಬಂದ್ಬಿಟ್ಟಿದರಿ ಪ್ರೀತಿ ನೋಡ್ ನಾಯಿಗೆ ಒಂಥರ ವಿಷಾತ
ನಾವು ಸಾಕದ್ರಿಂದಾನೇ ಏನೋ ಒಂಂತರ ಖುಷಿ ಅವೆಲ್ಲಾ ನಮ್ ಜೊತೆಗೆ ಇರ್ತವೆ
ನಾವೇ ಆಯ ರಿಗೆ ಅವರು ನಾವೇ ಒಂದ ಇದು ಜೀವ್ನ ನಮ್ಗೆಲ್ಲ ಅವ್ರ ಒಂದು ಇದು ಒಂದು ಪಾಠ ಅಂದ್ರೆ ಅವ್ರ ನಾವೇ ಒಂದು ಇಡೀ ಜೀವ್ನ ಅನ್ಸಬಿಡುತ್ತೆ ಸರಿ ಇಲ್ಲ
ಅದು ನಮ್ಮ ನಾವು ಕೂಡ ಅದಕ್ ಜಾಸ್ತಿ ಹಚ್ಕೊಂಡ್ ಬಿಟ್ಟಿರ್ತಿವಲ್ಲ ಅಲ್ಲಾ ಅದು ಏನೋ ನಮ್ರಲ್ಲಿ ಒಥರ ಅದು ನಮ ಲೈಫ್ ಅಲ್ಲಿ ಅದು ಒಂಥರ ಪಾರ್ಟ್ ಅಂತ ಏನೋ ಅನ್ಸ್ಬಿಡುತ್ತೆ
ಹ್ಮ ಹಲೋ
ಏನ್ ಮಾಡ್ತಿದ್ದೀರಾ
ಏನಿಲ್ರೀ ಸುಮ್ನೆ ಕೂತಿದ್ವಿ ನೀವ ನ್ ಮಾಡ್ತಿದ್ರಿ
ಹ ಇದೇನ್ರೀ ನಾನು ಇನ್ ಮಲ್ಬೇಕು
ಹ್ಮ್ ಮತ್ತೆ ರರಿ ಟಿವ ವಿ ಎಲ್ಲ ನೋಡಲ್ವರಿ ನೀವು ಮನೇಲಿ
ಅದೇ ರೀ ಮನೇಲ್ ಮಲಗ್ಬಿಡ್ತಾರೆ ಈ ಮೊಬೈಲ್ ನೋಡ್ತೀವಿ ಜಾಸ್ತಿ ಏನ್ ಟಿವ ಏನ್ ನೋಡಲ್ ನೋಡ್ರೆ ನೀವಸ್ ಹಕ್ತಾರ ನಾವಪ್ಪ ಅಷ್ಟೇ
ಹ್ಮ್ ನೀವ್ಸ ಎಲ್ಲ ನೋಡ್ತೀರಿ
ಹೋ್ರೀ ಅದ ಅಪ್ಪ ನೋಡ್ತಾರ ಇಲ್ಲಾಂದ್ರೆ ಇಲ್ಲ
ಹ್ಮ್ ಇಲ್ಲಾಂದ್ರೆ ಟಿ ವಿ ನೋಡಲ್ಲ ಹ್ಮ್ ಹ್ಮ್ ನಿಮ್ ಮನೆ ಕಡೆ ಎಲ್ಲಾ ಗಿಡ ಎಲ್ಲಾ ಇದಾವ ರಿ ನೀವ್ ಗಿಡ ಮರ ಎಲ್ಲಾ ಬೆಳೆಸಿದ್ದೀರಾ
ಹಾ ರೀ ನಮ್ ಕಡೆ ಎಲ್ಲ ಫುಲ್ ಗಾಳಿನೂ ಇರತ್ತೆ ಫುಲ್ ಮನೆ ಕಡೆ ಎಲ್ಲ ಇರತ್ತೆ ತ್ತ ಜಾಸ್ತಿ ಮರ ಗಲಿದೆ ಅಂತಾ
ಅದೇ ಬೇಸಿಗೆ ಟೈಮ್ ಅಲ್ಲ ಎಲ್ಲಾ ನಿಮಗೆ ಇದು ಬಿಸ್ಲೆಲ್ಲ ಇದ್ರೆ ಮನಲೆೆಲ್ಲಾ ಶೆಕೆ ಆದ್ರೆ ಗಿಡ ಗಿಡ ಗಿಡದ್ ನಳ್ಳಿಗೆಲ್ಲ ಕುೂತ್ಕೋಬಹದ್ರಿ ನೀವು ಹಂಗ್ರ
ಹ ಹೌದ್ರಿ ಇವಾಗ ರಾತ್ರಿ ಹೊತ್ತಲ್ಲೂ ಆಚೆ ಬಂದ್ರೆ ಜಾಸ್ತಿ ಗಾಳಿ ಬರುತ್ತ ಫ್ಯಾನ್ ಗಾಳಿಗಿಂತ ಇದೇ ಗಾಳಿ ಚೆನ್ನಾಗಿ
ಹಾ ಅದೇ
ಚೆನ್ನಾಗಿರುತ್ತೆ ಕೆಲವೊಬ್ರಲ್ಲ ನಮ್ ಕಡೆ ನಿದ್ದೆ ಮೇಲೆ ಹೋಗಿ ಮಲಗ್ತರ್ವಿ ಚಾಪೆ ಹಾಕೊಂತ
ಹ್ಮ್ ಹ್ಮ್ ಹೌದೇ ಮೇಲೆ ಎಲ್ಲಾ ಸ್ವಲ್ಪ ಗಾಳಿ ಎಲ್ಲಾ ತಂಪಿರುತ್ತೆ ಅಲ್ಲ ಫ್ಯಾನ್ ಗಾಳಿಗೆಲ್ಲಾ ನಿದ್ದೆ ಬರಲ್ಲ ರೀ ರಾತ್ರಿ ಹ್ಮ ಅದೇ ಅದೇ ಮೇಲೆ ಎಲ್ಲಾ ಹೋಗಿ ಮೇಳಗೆ ಮೇಲೆ ಎಲ್ಲಾ ಹೋಗಿ ಮಲ್ಲಿಗೆ ಗಿದ್ರೆ ಏನೋ ಒಂತರಾ ನೆಮ್ಮದಿ ಕಣ ತುಂಬಾ ನಿದ್ದೆ ಮಾಡ್ಬೋದ್ರಿ ಶಕೆ ಇರಲ್ಲ ಹೊರಗನ್ ಗಾಳಿ ಸಿಗುತ್ತೆ ಎಲ್ಲಾ ತಂಪು ಇರುತ್ತೆ
ಹೌದ್ರಿ ಊರಿನ್ ಜನ ಎಲ್ಲಾ ಜಾಸ್ತಿ ಹಂಗಗೆ ಮಾಡ್ತಾರ
ಹ್ಮ್ ಹೌದ್ರಿ ಮೆಳಗ್ ಮೇಲೆನೆ ಹೋಗಿ ಮ ಹೋಗಿ ಮಲ್ಕೊಂತಿದ್ರು
ಹ ಸಿಟಿ ಕಡೆ ಎಲ್ಲಾ ಆಗಲ್ಲ ಆತರ ಆಚೆ ಇಲ್ಲ ನಂಬಕ್ಕೂ ಆಗ ಲ್ಲ ಇಲ್ಲೆಲ್ಲ ನಮ್ಮೆಲ್ಲ ನಮ್ ಗೊತ್ತಿರೋ್ರೆ ಅಂತ ಏನ್ ಎಲ್ಲದುೂ ಮಲ್
ಹ್ಮ್ ಹ್ಮ್ ಹ್ಮ್ ಹೌದು ಅವ್ರಿ ಮತ್ತೆ ಬೇರೆ ಕಡೆಯಲ್ಲ ಆದ್ರೆ ಮತ್ತೆ ಅವ್ರು ಯಾರು ಇವ್್ರ ಯಾರು ಅಂತ ಏನೋ ಗೊತ್ತಿರಲ್ಲಲ್ಲ
ಹ್ಮ್ ಭಯನೂ ಇರತ್ತೇರಿ ಏನ್ಾಗುತ್ತ ಅಂತ
ಹಾ ಹೌದ್ರಿ ಹಂಗೆ ಅನ್ಸುತ್ತೆ
ಹ್ಮ್ ಹ್ಮ
ಮತ್ತೇರಿ
ಹೇನ ಎಲ್ಲಾರ
ಹ್ಮ್್ಮ
ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಬೆಳಗ್ಗೆ
ಹ್ಮಾ ಅವೆಲ್ಲಾ ಲೇಟ್ ಎದ್ದೋಳ್ತೀವ್ರಿ ಹಾಸ್ಟೆಲ್ ಅಲ್ಲ ಎಲ್ಲಾ ಇರ್ತಿವಲ್ಲಾ
ಅವಾಗ ಏನ್ ಕೆಲ್ಸ ಇರಲ್ಲ ಏನು
ೇಟ್ದೋಳ್ತೀವಿ ನೀವವೆಲ್ಲ ಎಷ್ಟ್ ಗಂಟೆಗೆದೋಳ್ತಿೀ್ರರಿ
ನಾವು ಸ್ವಲ್ಪ ಲೇಟ್ ಇ್ರಿ ಒಂದೊಂದ್ಸರ್ತಿ ಎಪ್ಸಮ್ಮ್ ಮನೇಲಿ ಜಾಸ್ತಿ ಕೆಲ್ಸ ಇದ್ರೆ ಇವಾಗ ಹೂ ತೋಟ ಏನಾದ್ರು ಅದ್ರಲ್ಲಿ ಕೆಲ್ಸ ಇದ್ರ ಆದ್ರೆ ನಾನು ಎದ್ ಬಿಡ್ತೀನಿ ಇಲ್ಲಾ ಅಂದ್ರೆ ನಾನು ಒಂದು ಜಾಸ್ತಿ ತ್ತ ಎಸೆಲ್ ಯಾರು ಮನ್ನ ಹೇಳಳ್ಿ
ಹ್ಮ್ ಹೌದ್ರ ಏನ್ ಕೆಲ್ಸ ಏನ ಇರಲ್ಲಲ್ಲ ಅದಕ್ಕೆ ಎದ್ದೋಳ್ಸಲ
ಹ್ಮ ಬೇರೆಂದ
ಹ್ಮ್
ಹ್ಮ ಸರಿ ಆಯ್ತ್
ಹಾ ಸರಿ
ಸರಿೀರಿ ಮತ್ತೆ ಸಿಗೋಣ
ಹಾಂ ಸರಿ ರೀ
ಹ್ಮ